ಹಲೋ
ಕೇಳತಾರಿ
ಹ್ಮ್ ಕೇಳತಾರ ಬಂತು
ಹ್ಮ
ಮತ್ ನಾನ ಹಚ್ಚಿದ ಬರುತ್ತೆ ನೀನ್ ಹಚ್ಚೆ ಬರಲ್ಲ
ನಾನವು ಟಾಸ್ಕ್ ಮುಗದವ ಅವು
ನಾ ಹಚ್ಬೋದಲ್ಲಾ
ಅದು ಯಾಂಗ ಇಸದ್ದ ಬೇರೆ ಟಾಸ್ಕ್ ಇದು ಮಾಡತ್ತಂದ್ರ ಅವಾಗ ಏನ್ ಆತದ ನನ್ಗು ಗೊತ್ತಿಲ್ಲ ಅಷ್ಟೊಂದು
ಹೌದಾ ಹ್ಮ್ ಈಗ ಹಚ್ಚದಿರರ ಬರ್ತದಲ್ಲ
ನೀವು ಹಚ್ಚದ್ರ ನೋಡಮ ಹಂಗ ಅನಕ ಹಚ್ಛರಿ ಬರ್ತತ್ತನ್ ಹಚರಿ ಹಂಗೆ
ಹ್ಮ್ ಹ್ಮ್ ಹಸ್ತನರಿ
ಹ್ಮ
ಹುಡುರ್ಗದೊಂದು ದೊಡ್ಡ ಕಿರಿ ಕಿರಿ ಇಲ್ಲಿ ದಾನ್ಯ ದಾನ್ಯಲಿ ನೋಡ್ಕೋ
ಇಲ್ಲಿ ಸುತ್ತಿ ಹಳದು ಮೂರ್ ದನ್ ಕಾರ್ಯ ಮಾಡ್ರ ಕುರಿ ಕೊಯ್ದಾರ ಅವ ಕಿಲ್ ಹುಡುಗರು ದಾನ್ಲೆ ಮಾಡ ಹ
ಅಲ್ರು
ಉಳ್ಳಾಕ್ ಕೂತಾವಲ್ಲ ಹಡುಗರು
ಹಾ
ಯುವಕ ದಾನ್ಲಿ ಬಾಳ ಆತ
ಹ್ಮ ಹ್ಮ
ಹ
ಮತ್ತೆ ಸರಿ ಎಲ್ಲ
ಮತ್ತನ ನೋಡ ಮನೆ ಮಳಿ ಒಂದ್ ಆಗಲ್ಲದು ಒಂದು ಕಡೆ ಅದೇ ಮಳಿ ಇಲ್ಲ ಏನ್ಸ
ಸರಿ ಕ
ಆ ಕಡೆ ಹಾಗಿಲ್ಲ
ಇಲ್ಲ ಶಪೂರಕ ಹಾಗಿಲ್ಲ ಇವತ್ತು ಕಡಿಮಿ ನಮ್ಮೂರ ಕಡೆ ಒಂದಿಷ್ಟ ಆಯತ್ ಪೋನ್ ಹಚ್ಚಿದ್ರರಿ ಮನ್ಯಗ ಆಯ್ತ ಅಂದಿದ್ರಿ ಒಂದ ಅರ್ದತಾಸ ಹುಡುಕಾಕ
ಅಂಗ್ಗಳ ನೀರ್ ಹೊಡ ಅದ್ರರು
ಹಾ ಅದೇ ಅಷ್ಟೇ ರೀ ಅಂದ್ರೆ ಪುಲ್ ಇದರಿ ಹೊಡ್ದನ್ರಿ ಅರ್ಧ ತಾಸನ ಸುಮ್ ಅ
ಜಿಟಿ ಜಿಟಿ ಅದ ದಬಾಸೆ ಹೋಡಿದ ಅಂದ್ರ ನೀರ್ ಹಾರ
ಅಟ ಹೊಡದತ್ ಮತ್ತ ಒಂದ್ ಮೂರ್ ನಾಲ್ಕು ತಿಂಗಳು ನಡೀತದ ನೋಡ್ರಿ
ಹ ಕೆಲಸನೇ ಆಯತು ಮಂದಿವು
ಹ ಕಣ್ಣು ಆಗಿಲ್ಲ ಇದು ಅವ್ರದ ಮುಗಿಲಾಕ ಬಂತು ಕಾಲೇಜ್
ಯಾರದು
ಹ ವಿಜಿ ಬ್ರೋ ಹಾ
ಹ ಹೋಗ್ಯಾರ ತಿರಿಗಿ
ಹೋದರಾ
ಹ್ಮ್
ಹಂಗೇನಿಲ್ ಕಾ ಇದು ಮಾಡ್ತಿರ್ಬೋದಲ್ಲಾ
ಮಾಡ್ಯಾರ ನಾ ಎತ್ತಿಲ್ಲ ಫೋನ್
ಇದು ಇಷ್ಟ ಆದಾಗ ರಿಲೀಸ್ ಮಾಡ್ತಾರ ಹಂಗೆ
ಬಾಳ ಇದು ಮಾಡ್ತಿರಿ ಹಂಗ ಹಿಂಗ ಅಂತ ಹೇಳಿ
ಹ್ಮ್
ಹೇಳು ಫೋನ್ ಎತ್ಲಿಕ್ಕಂಗ ಕ್ಲೋಸ್ ಫ್ರೆಂಡ್ ಒಳಗ ಇದು ಹಾಕ್ತಾರ ಅವರು
ಹ್ಮ್ ಹಾಕ್ಯಾರ ಅದ್ನು
ಫೋನ್ ಎತ್ತಲ್ಲ ಹಂಗ ಹಿಂಗ ಏನ್ ಮಾಡ್ತಿ
ನೋಡಕ್ಕೆ ಹೋಗಿಲ್ಲ ನಾವು
ಹ್ಮ್ ಅದು ಚಲೋ ಇದ್ದ ಬಿಡು ಮನುಷ್ಯಾ
ಹ್ಮ್ ಚಲೋ ಅನಾ ಚತ್ಯಾನ ಹಚ್ಚಿದರೆ ನಮ್ಮಗ ತೇಲಿ ತಿನ್
ಹ್ಮ್ ತೆಲೀ ತಿನ್ನುಬೋದು ಅಟ್ಟಗಟ್ಟ
ಇಲ್ಲಿ ರಾಜು ಹಾಸ್ಟೆಲ್ಗ ಇರ್ತಾರ ಊಟ ಹೆಂಗಾಗಿ ಮಾಡಕತಿ ಇಲ್ಲಿ ರಾಜು ಅಷ್ಟೇ ಇರತಲ್ ಬೇಟಿ ಆಗಲಾಕ್ ಬಂದೆ ನಾ
ಡ ಹೆಂಗ ಅದಿ ಏನು ಮಾಡಿ ಆರಾಮ ಅದ್ದಿ ಕೇಳ್ತರ್ಬೇಕ್ಕೋ ಹ್ಮ್ಮ
ಹ್ಮ್ ಊಟ ಊಟ ಊಟ ಮಾಡತ್ ಅಂದೆ ಎದಕ್ ಮಾಡಿಲ್ಲಾ ಹೇಳು ಬರ್ತೀವಲ್ಲ ಪೋನು ಹಚ್ಚಿರ ಹಾಗ
ಹುಡುಗಿ ಹುಡ್ಗಿಡ್ಗಿ ತಿಳಗೊಂಡಾನ ಎನ ನೋಡ್ ನಿನ್ಗ್ ಒಬ್ಬನಗ ಹಸ್ತಿದನ ಮತ್ ಯಾರಿಗ ಹಸ್ತಿದ
ನನಗ್ ಒಬ್ಬನ ಎಟ ಮಾತಾಡತ್ತೇ ಉಳಗಿದವ್ರಗೆ ಯಾರಿ ಮಾತಾಡದು
ನನ್ಗ ಹಚ್ಚನಪ್ಪ ವಾಟ್ಸಪ್ ಒಳಗ ಮೆಸೇಜ್ ಹಾಕ್ತಿರ್ತಾನ ನಾ ಏನಿದ ಕ್ಯರೆ ಮಾಡಲ್ಲ
ನಾನು ನೋಡ್ಲಾರ ಹಂಗೆ ಡಿಲೀಟ್ ಮಾಡಿರ್ತಾನ ಅವಾ
ಹ್ಮ
ಇನ್ಸ್ಟಾದ ಗ ಮೆಸೇಜ್ ಹಕ್ಯರ.
ಹ್ಮ್
ಇನ್ಷ್ಟೊದಗಲ್ಲ ವಾಟ್ಸಪ್ದಾಗ ಹಾಕ್ಯಾರ ಡಿಲೀಟ್ ಮಾಡಿ ನಂಬರ್ ನೋಡ ಬರ್ತ ತಗೋ. ಮ ಇದು ಇದು ನಾನ್ ನೋಡಿಲ್ಲಲ್ಲ ಡಿಲೀಟ್ ಮಾಡ್ಕೊಂಡ್ ಬಿಟ್ರ ನೋಡಿಲ್ಲಾ ಅಂತೇಕೇಳ್ಕರೆ.
ಇ
ಸಿ ಜಿ ಪಿ ಏಂಟ್ ಎಂಟ್ ತಡ್ಸ ಆಗಿದೆ ನೋಡ್ಲೇ ಅಂತೇಳಿ ಹಿಂಗ್ ಹಾಕಿದ್ರು.
ಹ್ಮ್
ಹಾಕ್ಯಾರ ಡಿಲೀಟ್ ಮಾಡ್ಯನ ಆಮೇಲೆ ಏನ್ ಹಾಕ್ಯಾರ ಏನ್ ಡಿಲೀಟ್ ಮಾಡಿದ್ದು. ನಾ ಸೆಟ್ಟಿಂಗ್ಸ್ ಹೋಗ ಅ ಡಿಲಟ್ ಇದಲ್ಲಿ ನೋಡ್ಕರಿ ಇ ಮಾಡಿನಿ.
ಹ್ಮ್
ಸಿ ಜಿ ಪಿ ಅಂತೇಳಿ ಹಿಂಗೆ ಹಾಕಿದಾರಪ್ಪ.
ಹೌದಾ
ಓವರಾಲ್ ಸಿ ಜಿ ಪಿ.
ಬಾರಿ ಐತ್
ಹ್ಮ್
ಹ್ಮ್ ಶಣೆ ನು ಆಗವ ಸ್ವಲ್ಪ ಹೊತ್ತ್ ಮಾಡ್ತವ.
ಹ್ಞ ಅನ್ನ ಅನ್ನ ಶಬ್ದ ಇದ್ರಾಗ ಯೂಸ್ ಮಾಡಬಾರ್ದು.
ಹ್ಮ್ ಅನ್ಯ ಶಬ್ದಗಳ.
ಹ್ಮ
ಹು ಅನ್ಯ ಶಬ್ದ ಯೂಸ್ ಮಾಡಬಾರದು ವಟ್ಟ.
ಅನ್ಯ ಶಬ್ದಗಳು ಯೂಸ್ ಮಾಡಿದ್ರೆ ಇದು ಆಗ್ತಾದ್.
ಹ್ಮ್
ಹ್ಮ್ ಹ್ಮ್ ಹ್ಮ
ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ರಿ.
ಪಾಲೋ ಮಾಡ್ಬೇಕ್ರೀ ದುಡ್ಡು ಬರ್ಬೇಕಂದ್ರೆ.
ನೀವ್ ದುಡ್ಡಿನ ಸಂಬಂಧ ಇದ ಮಾಡ್ಬೇಡ್ರಿ ದುಡ್ಡು ಬರ್ತಾವ.
ಪರಿಸ್ಥಿತಿ ಗತ್ತಿ ಐತಿ ನಿಮ್ಗ.
ಹ್ಮ
ಏನ್ ಮಾಡುವ.
ಆಕ ಮ ಆಕಾಶ ಮನಗಳನು ಹೋದ ಇವತ್ತು.
ಊರಿಗೆ.
ಹ್ಮ್ ಸಿಧಿಯಾಗ ಇದಿನಿ ಅಂತ ಅಂದವ.
ಬ ಬಸ್ಸಿಗೆ ಹತಾನ ಎನ್ ಟ್ರೇನಿಗ್ ಹೊಗತಾನ.
ಇಏನ ಎಂಟಕನ ಬರ್ತದ ಬಸ್ಸು.
ರಾತ್ರಿ
ಹ್ಮ್ ಆರವರೆಗೆ ಅಲ್ಲಿರ್ತಾನೆ ಮುಂಜಾನೆ.
ಇ ಉಕುರು ಬಸಿ ಹತ್ತರ್ಬೇಕ ಅವು ರಾಜಹಂಸ.
ಯಾವನ್ ಅಪ್ಪ ಎಂಟಕ್ ಬರ್ತನಂತ.
ಹ್ಮ್ ಹ್ಮ್
ಬಸ್ ಸ್ಟ್ಯಾಂಡ್ ದಾಗ ಕೂತಿನಿಂತಂದ.
ಹ್ಮ ಹೌದ.
ಅಟ್ ಜಲ್ದಿ ಯಾಕೆ ಹೋಗ್ಯತ್ತ ಅದೇ ಅವ್ರ ಬಾಬರೇನ ಇದ್ಕೊಟರತ್ತ ಕರ್ಕನಾಡಿ
ಹ್ಮ್ ಬೆಟಿಕೆ ಹೊಗರ
ಹ್ಮ
ಹ್ಮ್ ಹ್ಮ್ ಹ್ಮ್ ಸಿದ್ಧೆ ಹೋಗಿದ್ನೇನಂತ ಅವನ್ ಬಲ್ಲಿ
ಯಸಿದ್ದ
ಹ ಆ ಪೂಜಾರಿ
ಸಿಂಧು ಪೂಜಾರ ಯಾರು
ಸಿದ್ಧಾರ್ಥ ಪೂಜಾರಿ ಟೆಂತ್ ಕ್ಲಾಸ್
ಹ ಅವರು ಗೊತ್ತ ಗೊತ್ತು
ಸಿದ್ಧಿ ಸಿದ್ಧಾಗೋತ್ತಿಲ್ಲ ಲಂಬು
ಸಿದ್ದಾರ್ಥ್ ಪೂಜಾರಿ
ನಮ್ಮ್ ಅಷ್ಟಲ್ಲ ಡಿ ಎನ್ ಟಿ ಅಷ್ಟಲ್ಲ
ಹಓ ಅವ ಹ್ಮ್ ಹ್ಮ್
ಹ್ಮ್ ಹ್ಮ
ಏನ ಅವ ಏನು
ಹ್ಮ್
ಹ್ಮ ನೀ ನೀರ್ ಕುಡ್ಲೇತ್ರಿ
ಹ್ಮ್ ಹ ಕೆಮ್ಮಲ್ಲಿ ಹೋಗಿದೆ ಬೆಂಗಳೂರಿಗೆ
ಹೌದನ್ ಹಗರ ಕುಡರಿ ನೀರ ನೀವು
ಕೊಡದ ಕೊಡದೆ
ಮಳಿ ಇಲ್ಲ ಏನಿಲ್ಲ ಹಾಕವ್ರಿ
ನೀರ್ ಸಿಗಲ್ಲ ಇವತ್ತು ವತಟಿ
ಹರೆ
ಕೆಲವೊಂದು ಕಡಿ ಮಂದಿ ಕಾಲೇಜ ಇಏನ್ನು ಅಂಕಸ್
ಇವಾ ಹ್ಮ್ ಮಗಳ
ಹ ಹಾಗ ಸಬ್ಮಿಟ್ ಆಗ್ಯಾದ
ಹ್ಮ್ ಹ್ಮ್
ಐದ್ರೊಳಗ ಒಂದಂತ ತೋರ್ಸತ್ತು ಬಾರ್ ಒಂದು
ಹ್ಮ ಹಾ ಎಂಡ ಕಾಲು ಹೊಡ್ದಿಂದ ಎಂಡ ಕಾಲ್ ಹೊಡ್ದಿರ್ತ್ತಲ್ಲ ಕಿಲ್ಲಿ ಮೂಲಿಗೆ ಸಬ್ಮಿಟ್ ಹಂತ ಇರ್ತದೆ
ಹಾ ಹಾ ಹಾ
ಹೊಡೆದಿಲ್ಲದು ಹೊಡಬೇಕ
ಏ ಹೊಡದನ್ ಹೊಡದನ್
ಹ್ಮ್ ಹ್ಮ್
ಸಬರೇಟ ತಡ್ಗ್
ಆಮೇಲೆ ಇದು ಅಲ್ಲಿ ಮೂಲಿ ಹೊಕ್ಕರೆ ಗ್ಯಾಸ್ ಬೋಡ ಅಂತ ಇರ್ತವ
ಹಾ
ಹ್ಮ ಡ್ಯಾಶ್ಬೋರ್ಡ್
ಹ್ಮ್
ಮೂರ್ಲಿ ಮೂರ್ ಟಿಕ್ಕ ಇರ್ತಲ್ಲಂಗ
ಹಾ ಹಾ
ಡ್ಯಾಶಬೋರ್ಡ್ ಮ ಕ್ಲಿಕ್ ಕ್ಲಿಕ್ ಮಾಡ ಹ ಅದ್ರ ಮ್ಯ ಕ್ಲಿಕ್ ಮಾಡು ಅದ್ರ ಮ್ಯಾಗ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಇದು ಸೆಟ್ಟಿಂಗ್ಸ್ ಒಪನ್ ಆಗ್ತಾದ
ಹ್ಮ್
ಡ್ಯಾಶ್ ಬೋರ್ಡತ್ತ ತೊಡಿ ನಿಂದ ಎರಡ್ ದಿನ ಬಿಟ್ಟು ಅದಕ್ಕ ರೊಕ್ಕ ಏಸ್ ಬತ್ತ ಅನ್ನೋ ತೋರಿಸತದ
ತಸ್ತನು
ಹ್ಮ್ ರಿಜೆಕ್ಟ್ ಆಗಿದ್ದು ರಿಜೆಕ್ಟ್ ಆಲಾರದು
ಹ್ಮ್ ಹ್ಮ್
ರೊಕ್ಕ ಎಷ್ಟು ಬರೋ ಎಷ್ಟು ಬತವ ಎ ತೋರ್ಸ
ತೊರುಸ್ತಐತ ಅಂದ
ಹೂ ಗಂಗ ಸಪ್ಪಲಾತ ಊಟಗಟ್ಟ ಮಳೆರುಂದ
ಇಲ್ಲ
ಎಲ್ಲ ರೊಟ್ಟಿ ಮಾಡ ಹತಾರ
ನಮ್ ವಯಸ್ ನಮಗೆ ಕೇಳ್ಬಿಡ್ದೇನ್ ಬಾಳ
ನಿಮ್ ವಾಯ್ಸ್ ನಿಮ್ ಕೇಳ್ಬಡದು
ಕೇಳತ್ರಿ
ಹಂಗ ರ ಮ ನೆಟ್ವರ್ಕ್ ಪ್ರಾಬ್ಲಮ ಪ್ರಬ್ಲ ಮಳಡ್ಲ್ಲ
ಡಾಕ್ಟರ್ ಕಲಾ
ಹ್ಮ
ಅಲ್ಲಿ ನಿಮ ಕಾಲೇಜ್ ಒಳಗ್ ಪೂರಾ ಬರ್ತೈತಿ
ಇಲ್ಲಿನೂ ಬರ್ ಬರ್ಲ ಮ್ಯಳದು ರಾತ್ರಿ ಎಂಟೂರಿ ಗೇಟ್ ಹಾಕೋಕಿಂತ ಮುಂಚೆ ಮ್ಯಾಳ ಮೆ ಹೋಗಿ ಮಾತಾಡ್ತವ ನಾವು ಸದ ಯಾವವು ಹುಡುಗುರ್ ಮಾತಾಡಲಾಗವಲ್ಲ ಯಾವ ಹುಡುಗರ್ ಬಂದಿಲ್ಲಿನ ಅದಕ್ಕಾಗ ನೆಟ್ವರ್ಕ್ ಒಂಟಾದ ಹಾ
ಹಾ
ಈಗ ಯಾವ ಹುಡಗರು ಬಂದಿಲ್ಲಲ್ಲ ಹ್ಮ್ ಒಂದು ನಾಲ್ಕ ಮಂದ ಬಂದಿ ಬರ್ರರಿ
ನಾಲ್ಕು ಮಂದಿ ಹಾ
ಹ್ಮ್ ಈ ಬಿ ಸೆಕ್ಷನ್ ಒಂದ್ ಎರಡ್ ದಿನ ಲೇಟ್ ಮಾಡಿುಟ್ಟ ಕೊಟ್ಟರು ಅವ್ರು ಬುಧವ್ ಬರ್ತಾರ ನಾವ್ ಎ ಸೆಕ್ಷನ್ ದವ್ರಿಗೆ ನಾಳೆ ಬರ್ತವು
ನಾಳೆಗ ಬರ್ತಾರ ಅನ್ನ ಆಯ್ತು
ಹೂ ಆಯ್ತು ತೋರಿ ಧನ್ಯವಾದಗಳು.
ಹ್ಞ ಧನ್ಯವಾದ.
ಹೂ